ಹಲೋ ಹಲೋ
ಹ್ಮ ಹ್ಮ್ ಶ ಹಲೋ ಹಲೋ ಹಲೋ ರಶಾ
ಹಲೋ
ಏನ್ ಮತಿ ಹಲೋ ಕೆಸ ದಲ ಏ ಮಾಡತಿ
ಇದ
ಎಲ್ಲದಿರು ಇಲ್ಲ ನೀ ಹೆಚ್ಚಿ ಅಲ್ಲ ಎಲ್ಲಿದ್ದಿ
ಹಾ ಹೊಲಕ್ ಬಂದಿದಲ್ಲ ಹೊಲ್ದಾಗ ಹೊಲ್ದಾಗ
ೇ ಮಾಡತ್ತತಿ
ಪೈಪ್ಗೆ ಸಾಕ್ಬೋ ಪೈಪ್ಗೆ ಸಾಕ
ಪೈಕ ಸಾರ
ಬರ್ತಿದ್ದಿ ಅವಲಕ್ಕ ಹ
ಏನ್ ಮಾಡ ಬರ ನಾನುಾ ಬಂದ ಏನ್ ಮಾಡಲಿ
ಪೈಪ್ ಕಿತ್ತ ಆಗಟ ದೇವಲ್ಲ
ಹಂಗಾದ್ ನಿಮ್ ಮೂರ್ ಕಡೆ ಮಳಿಬೇಿ
ಏ ಸಮಾಚಾರ ಮಳೆ ಬೆಳಿ ಇದ್ರ ನಮ್ಮ್ ಊರ್ ಕಡೆ ಮಳೆ ಬೆಳಿ ನಾವು ನಾಯ ಕಿರ್ಪ್ರೀ ಮಣಂಡಿ ನೀೇತ್ ಕಸ ಅಂದ್ರೆ ಹೊಡ್ಕೋತಂದ್ರೆ
ಅವಳೆ ಊರ ಬರ್ಸಿ
ಆಯ್ತ್ ಈ ಸದ ಬರ್ತೀನಿ ಈ ಸತ್ ಪೈಪ್ ಕಿಟ್ ಹಾಕ್ಬೇಕು
ಬ್ಲೂಟೂತ್ ಹಾಕೊ್ ಬಿಿಟ್ಟಿ ಅನಾ ಬ್ಲೂಟೂತ್ ಹಾಕೊಂಡ್ ಎಟ್ಟ ಕಟ್ಟತಿ ಕಟ್ಟಿ
ಹ್ಮ ಯಾಕ
ಈಸಾದ ನಾನು ಇನ್ನಾಕ್ಸ್ತ ಅಸ್ ನಲ್ವತ್ ನಿಮಿಷ ಮಾತಾಡ್ಬೇಕು ನೀನ್ ನನ್ ಜೊತಿ ಆಾ
ಕೇಡ್ರೂ ಮತ್ತೇನಿದ ಕೆಲ್ಸ ನಮ್ದು
ಅ ನಿನ್ನೆ ಐದನೂರು ರೂಪಾಯಿ ಇಟ್ಟೆ ನೋಡಲ್ಲಿ ಒಳ್ಳಿ ನಾಕ್ನೂರು ರೂಪಾಯಿ ಬಂದ
ಹಾ
ನಾಕ್ನೂರು ರೂಪಾಯಿ ಬಂದವು ಮತ್ತ ನೂರು ರೂಪಾಯಿ ಅಷ್ಟೇ ಲಾಸ್ ಆಗೈತಿ ಕಂಪ್ನಿ
ಚಾಕ್ನೂರ್ ಅದ
ಅೌ ಜಾತ್ರೆ
ಹ್ಮ್
ಇನ್ನೊಂದು ನಾಲ್ಕುನೂರು ಮಾಡು ಮಾಡು ಸೈ ಯ ಜಗ ಬಪ್ಪ ಕರ್ತ್ತ ಬುಡ ಕಡೆ ಯಾರದು ಬಿುಡ ತಾನ ಚಲೋ ಬಂದತ್ತು ಹ್ಮ್
ನೋನು
ಬಟ್ಟಾಣಿ ಏನ ಆಗಿರ್ಬೇಕಕ್ ನೋಡು ಹಲೋ
ಹಲೋ
ಬಟಾಡ ಬಟಣ ಏನ್ರ ಆಗಿರ್ಬೇಕಪ್ಪಾ ಅಂದೆ
ವೀಜ ಕಿತಿ ಬರ್ತ ತರಿ ಬಧ
ಡೈರೆಕ್ಟ್ರ್ ಬಂದು ಮಾಡ್ಬಿಡುುವ ಅಲ್ಲೇ ಮತ್ ಮತ್ತೇನ್ ಸಮಾಚಾರ
ಮತ್ತೇನ ಇಲ್ಲ
ಊಟ
ಇನ ನನ ಈಗ ಊಟ
ಹ ಸಿಸ್ತೇ ಚಾ ಬಿಡತನ್ಯ
ಹ್ಮ
ಈ ಅ ಬಸ್ ಸ್ಟ್ಯಾಂಡ್ ಕಡೆ ಬಂದಿ್
ಏ ಅವು ನೀ ಹೆಚ್ಚಿದ್ರರು ರೊಕ್ ಬರ್ತಾವ ನಾ ಹೆಚ್ಚಿದ ರೊಕ್ಕ ಬರ್ತವ ಅಂತನಿಲ್ಲ
ಹಾ
ಹೆಂಗ್ ಬರ್ತಾವಲವು
ಯಾರಿಗ ಗೊತ್ತದ ಹೆಂಗ ಗೊತ್ತಾಗಲ ಹೆಂಗ ಗೊತ್ತ
ಅ ಐದು್ ಟಾಸ್ಕ್ ಇದು ಮಾಡ್ಬೇಕಕ್ ಅನ್ಸುತ್ತ
ಅವ್ ಟಾಸ್ ಕಂಪ್ಲೀಟ್ ಮಾಡೋಕ್ ನೀ ಯಸ್ ಮಾಡಿ ಈಗ
ಈ ಒಂದಗ್ಯದ ಆ ಮಾಾನಿ ಐ ಸತ್ತ ಮಾತಾಡಿನ ಅಲ್ಲ
ನಾ ಹತ್ ಸತ್ಯ ಮಾತಾ ನೋ ನೀನ್ ಇನ್ನ ಹನ್ನೊಂದ್ ಸತ್ಯ ಆಗ್ಯದ ಇನ ನಾಕಸೆ ಹತ್ಬಬೇಕು
ಎಲ್ಲ ಹಗ್ಸ ಸೇರಿ ಇದು ಮ ಮಿ ಅನ್ನಿ
ಹಾಗೆ ಅ ಏನಪ್ಪ ಒಂದೆರಡು ಮೂ ಜೀರೋನೇ ಆಗ್ಯ ಪಾಯಿಂಟ್ಸ್ ಆರುೂ ಪಾಯಂಟ್ಸ್ ಮ್ಯಾಗ ಆಗ್ಬೇಕು ಎಲ್ಲ
ಹ್ಮ್ ಅವ ಜಿವರ ಯಾಕಯ್ಯೋ ಅಂದ್ರ ಫೋನಾ ಅವತ್ ಹಚ್ಚಿದೆ ನೀ ಕಟ್ ಮಾಡಿದಲ್ಲ ಅವನು
ಹ್ಮ ಹಂಗಾಗಿ ಹಿಂಗಾಗಿಾದರು ನಾ ಆಚಿದ ಇದ್ಗಳನ್ನುನು ನೀನು ಕಟ್ ಮಾಡಿದ್ವಿ ತೋಸೆ ಬಂದ ಆತಿ ಆಚ ಬಿಿ ನ್ ಹೋಗ ಇಲ್ ಫೋನ್ ಹಂಗಾಗದು
ಅದನ್ ಸಲ ಅ ಜೊತೆ
ಮತ್ತ ಸಮಾಚಾರ
ನಿತ್ತ ಹಾಕಿದ ಪೈಪ್
ಹ ಮೋಟ್ರ ಬಂದ್ ಮಾಡಿ ನೀವು ಬಂದು
ಹ್ಮ ಹ್ಮ ಹ ಹ ಮತ್ತೆ ಅಪ್ಪ ಅಪ್ಪ ಅಲ್ ಅವ ರಮೇಶ ನಾ ಎಸ್ ಬಾಳ ಮಾತಾಡಲ್ಲವು
ಹ್ಮ್
ಅದ್ಕ ಕಂಬ್ ಬಂದೋಗ ನೀನ್ನ ನಿಮ
ಇ ಇನ್ನು ಇನ್ನು ಐತಲ್ಲಿ ನಾವ್ ಬರ್ತಾವಲ್ಲ ಅನ್ನೋ ಡೋಟಿತ್ತು
ಬಂತಲ್ಲ ನಿನ್ಗ್ ಒಂದ್ ತಿಂಗಳ ಖರ್ಚ ಆಯ್ತು ನೀನು ನಿನಗ್ ಒಂದ್ ವಾರದ ಖರ್ಚ ಆಯ್ತು ಮತ್ತೆ
ಯಾವಂತ ಅರ್ದ ನ
ಹ್ಮ ಹ್ಮ್ ಹ್ಮ್ ಅ
ಇವತ್ತೈದು್ ಐದು ಐದು ಟಾಸ್ಕ್ ಕಂಪ್ಲೀಟ್ ಮಾಡಿದ ಅಂದ್ರ
ಐನೂರು ಬರ್ತಾವ
ಹ
ರೇ ೋರಮಿಷೂ ನಾನು ಐದ್ ತಾಾಸ ಒಳ ಹತ್ತು ತಾಸ್ಗಳೊಳಗ ಐದ್ ಜೀರೋನೇ ಆಗ್ಯವು
ಐದು ರೂ ಬರ ಐದ ಐದ್ ರೂ ಬಂದವು
ಇದ್ರ ಬಗ್ಗೆ ಮಾತಾಡ್ಬಾರ್ದ ಅಲ್ಲ ನಾವು ಟೂರ್ ಬಗ್ಗೆ ಆಹಾರ ಬಗ್ಗೆ
ಹ್ಮ
ಯಾಕ ಹಿಂಗ್ ಮಾತಾಡ್ಬೇಕು
ಯಾರ್ ಹೇಳಿದ್ರು
ಇದಕ್ಕ ವೆರಿಫೈ ಮಾಡ್ಕವ್ರ ರೊಕ್ಕ ಕಮ್ಮಿ ಆಕ್ತಿಡ್ ಸರ್ ಮಕ್ಳು
ಅದ ಹೆಂಗ
ಹ್ಮ್
ದುಬೈ ದುಬೈ ್ರಿಪ್ ಪ್ಲಾನ್ ಮಾಡಮ್ಮಂಗಂದ
ನ್ ಮಾಡುದು ಅಷ್ಟೆ ನಮ ಹೋಗ್ದಾ
ೇಡಂಬ ತ ಜ ಆಡ್ರತ್ ಬರಿ ಬಾಯ ಏ ಸ ಬ ಡಾರ ಪ ತಾಸ ಏನಲ್ಲ ನಾ ನಾಕಸತೆ ಅತಾನ
ಏನ್ ಏನ ಹಾಕತ
ಬಂದಿ ಅಂದ್ರ ಈ ಕಡೆ ಊರಕ್ ಯಾವಾಗ ಬರ್ತಿವಳು ಎಕ್ಷ್ಟ್ ಗಂಟೆೆಗೆ ಬರ್ತಿ
ಹ ಹ ಹೊಗ
ಇವರಿದ್ದಕ್ಕೆ ಏರ್ಬಡ್ತಿ
ಈಗ ಏಳಾಗಲ್ಲ ಟೈಮ್ ಆಗ ಕತ್ತಾಕ್ನ ಪಪ ಇಕ್ ಮನಗ್ ಬಂದು ಯಾಕ ಮಾಡಿ ಊಟ ಮಾಡಿದ ಅಂದ್ರೆ ಮುಗತ್ ನೋಡ್ ಸರಿ
ಹಾ ಹ ಹ ಕಳಿ ಸೀರೀನು ಹ ಹಾ ನಿ ಮಣ್ಣೇನ್ ಮಾಡಾಕತ್ಯನ
ನಮ್ ಅಣ್ಣ ಆಚೆಕಡೆ ಹೊಲಕ್ ಹೋಗೇನ್ಲೆ
ಎಲ್ಲಿ ಇನಂದೋಲ್ಲ ಎಲ್ಲದ್ ನಿಮೊದು
ಇಲ್ಲಿ ರಾಜವಣ್ಣರ ಹೊಲ
ಹಾ ಹಾ ಹಾ ಮ್ಯಾಗ
ಹಾ
ಅದು ಪೈಪ್ ಕಿತಾಕದೆನ್
ಹ್ಮ ಇಲ್ಲಿ ಒದಬರದು ಮಳೆಯಾರದುು ನೀರ್ ತಗೊಂಡಿ
ಹ ಹಾ ಹ ಬಾ ಬಾ ಏನ್ಮಾಡಖತಿ ಪೈಪ್ಕಿತ್ತ ಕತ ಚಂತಕ್ ಎಟ್ಟತದು ಪೈಪ ಕಾರಂಜಿ ಆಕ ರನು
ಹ ಹಾ ಹಾ ಹ್ಮ ಅನ ತೋಸೆ ಏನು ತೋಸೆ ಬರೋಲ್ಲ ಏನು ಶ್ರಾಮ
ಹುಷ ಬರಲ್ಲಲ್ಲಯ
ತು ಶೀ ಇವಟ್ಟ ನ ಹ್ಮ್ ಹೋಗ ನ
ಹಾಗಲ್ಲ ಕೆ ನಾ ನೋಡಿದ್ರೆ ಮತ್ತ ಅವ್ರದ ಹಬ್ಬನೇ ಇದು ನೋಡಿದ್ರು ನ ಮಳ ಯಾವಾಗ ಏನ್ ಮಾಡ್ಬೇಕು ಏನ್ ಯತ
ಹ್ಮ್ ಹ್ಮ್ ಅವಾಗ ಹೋಗ್ಬೇಕು ಯಾವಾಗ ಒಂದ್ ಮನ್ಸಿಗೆ ಯಾವ್ ಬರ್ತಾವ ಹೋಗ್ಬ ಬಿಡ್ತಾರ ನಾವ ಅಲ್ಲಿತ್ರ ನಾವ ಅಲ್ಲಿತ್ರ ಇದಗ್ ಬಂದ್ರ ಹ್ಮ್ಳ್ಳ ಹೊಳ್ಳ ು ಹೋಗ್ಯ ದುಡ ಹ
ಅಲ್ಲಾ ಅವ್ರ ಮನೆಗೂ ಹಂಗಾದಾರ ಅವ್ರು ಏನಂದ್ರೆ ಗೊತ್ತ
ಹಾ
ಯ ಇನ್ನಾನ ಹಾಕದನೆೆ ತಬ್ಬ ಹ ಹೋಗಾಗ ಅಪ್ಪ ಮುಸನ್ ಹೋಗಲಕ್ ಬಿಡವತ್ ನಾ ಅಲ್ ತಪಣದ ಅ ಲ್ಲಬ್ಬ ಬರ್ತಾನ ಮತ್ತತ್ ಎರಡ್ ದನ ಬಂದ ಹೋಗ್ತಾನ ತಂದ
ಹಾ
ಈಗ ಯಾಕ ತಷನ್ ಯಾಕ ಕರ್ಲಿಲ್ಲ ತಂದ್ರ ಸುಮ್ಮ್ನೆ ಬಚದ ಪಜಾರದ ಹಾಕವು
ಹಾ ಈಗ ಹಂಗಂದ್ರನು
ಹಾ ಹಾ
ಯವು ಮಾಡ್ತ ಅತ್ ಕಳ್ಸಾಗ ಮತ್ ಆೆ ಕಳಸನಂದ್ರರು ಅಂದ ಇಲ್ ಎರಡ್ ದನ್ದಾಗ ಅವಾಗ ನ್ ಗೊತ್ತಲಿಲ್ಲತ್ತನ ಇ ತ ಪರಿ ಹ್ಮ್
ಬತ್ತೆಾದ್ರರು ಹಾಕೋಬೇಕ ಅಂತ ಅವ್ರಿಗೆ
ಹ್ಮ್
ಮ ತುಳಸ ಬರುವ ಅಸೆನ ಇತ್ತು
ಹ್ಮ ಅವ್ರ ಮನ್ಯ ಬರ್ಬೋಡ ಅಂದ್ರೆ ಸರ್ಟ್ಟಿ
ಹ್ಮ್
ಏನ್ ಕೆಲ್ಸ ಮಾಡತ್ತನ ಧಾರ್ವಾಡದಾಗ
ಆಾರಿಗೋತ ಅಳ ಇರ್ತದನ ಚ ಸಳ ಜರ್ತಲ್ಲ ಹಾ
ಸಿಮಟೆ ಒನ ಹ್ಮ ಹ್ಮ
ನಿಮ್ಮ ಪಾನ ಹಾಕ್ತೀನಿ ಅದು ಅಷ್ಟ ದಿನಕ್ಕೆ ಹೋಗ್ಯನಾ
ಏನ್ ಅಸನತ್ ಏನಾ
ಜಿಮ್ ಜಿಮ್
ಹಾ
ಹವ ಹವತ್ ಒತ್ತಿ ಒಂದ ಬಯಸ್ ಬಿಿಟ್ಟಲ್ಲ ಮತ್ತಕ ಹಾಂ
ಹ ಈಗೇಲ್ದಾನ
ಆಕೆ ಬಂದಾನ ಇಲ್ಲಿ ಬಿಜಾಪುರಕ್ಕೆ ಅದಾನ
ಹ್ಮ್್ಮ್ ಹ್ಮ್ ಮದರರ ಹೋದ್ ಈ ಹೂವನ್ ಎಲ್ರು ಯಾರ ಇಲ್ಲಾರ ಒಬ್ಮ್ಮೆ
ಆಶೆನ್ತಿಾರ ಅಲ್ಲೇ ಜಿಮ್ ಮಾಡ್ ಇರ್ತ ನಗೆಲ
ಹಾ ಯಾರ ನಮ್ ಗೊತ್ತಿದ್ದ್ರ ಜೊತೆ ಇರದ ಬುಟ್ಟಸಿಂದ ಹಳೆಸತರಿವು ರಮೇಶ
ಆಾ
ಅಷ್ಟು ತಡೆ
ಆಯ್ತತ್ ನಿಮಿಷ